ಹಲೋ ಹಾ ಆರಾಮ ಅಮ್ಮಿ
ಆರಾಮಿದೀವಕ್ಕ ನೀವ ಕೇಳಸತೈತಕ್ಕ ಆರಾಮಿದೀವಕ್ಕ ನೀವ್ ಅರಾಮಿದೀರಾ
ಹಾ ಆರಾಮಿದೀವಮ್ಮಿ ಊಟ ಆಯ್ತಾ
ಹ್ಮ್ ಊಟಾ ಊಟ ಇಲ್ಲಕ್ಕಾ ಇಲ್ಲೆ ಅಮ್ಮ ಓ ಸಾವಿಗೆ ಸೇಮಿ ಅಂತಾರಲ್ಲ.
ಹಾ
ಅದನ್ನೇ ಕುಳಿತಾ ಅಯ್ತೆ.
ಹೌದಾಮಿ.
ಹ್ಮ್ ನಿಂಜಾ.
ಹ್ಮ್ ನಮ್ದು ಇಲ್ಲ ಮಿ ಮಾಡ್ಬೇಕು ಇವಾಗ.
ಹ್ಮ್ ಇನ್ನು ಅಡಗೆ ಮಾಡ್ಬೇಕಾ ಹೆಂಗೆ ಮಾಡಿದೀರಾ ಬೆಳಿಗ್ಗೆನೆ.
ಹಾ ಮಾಡಿದ್ದೀನಿ ನಾ ತಿಂದಿಲ್ಲ ಅಷ್ಟ ಇನ್ನ. ತಿನ್ಬೇಕು ಇವಾಗ ಹ್ಮ್.
ಮತ್ತೆ ಮಾಮ ಎಲ್ಲರೂ ಚೆನ್ನಾಗಿದಾರ ಮನೆಯವರು.
ಚೆನ್ನಾಗಿದ್ದಾರ ಮ ನಿಮ್ಮ್ ಮನೇಲ್ಲ ಎಲ್ಲ ಚೆನ್ನಾಗಿದಾರ. ನಿಮ್ಮ ಮನೇಲಿ ಚೆನ್ನಿದ್ರಾಮಿ ಹಾಂ. ನಿಮ್ಮ ಅಜ್ಜ ಅಜ್ಜಿ ಚೆನ್ನಾಗಿದ್ದಾರಾ.
ಅಜ್ಜ ಅಜ್ಜಿ ನಮ್ಗೆ ಅಜ್ಜ ಅಜ್ಜಿ ಇಬ್ಬರು ತಿರ್ಕೊಂಡಿದ್ರ ಅಪ್ಪ ಸೈಡು ತೀರ್ಕೊಂಡಿದಾರೆ ಅಮ್ಮ ಸೈಡು ಇಲ್ಲ ಇಬ್ಬರು ಸೈಡು ಇಲ್ಲ.
ಹೌದಾಮಿ ಅಂದ್ರೆ ನೀವು ಚಿಕ್ಕೋರಿದ್ದಾಗೆ ಆಥರ ನೆನಪಿದ್ದೇ ನ ಹಾ.
ಅದೆಲ್ಲ ನೆನಪಿದೆ ಸಣ್ಣವರ್ದಾಗ.
ಹ್ಮ
ಅದೆಲ್ಲಾ ಚೈನೆ ತಂದ ಕಾಲ್ಗೆಜ್ಜೆ ತಂದ ಹಾಕ್ತಿದ್ರು. ಕಿವಿ ಒಲೆ ಆಗ್ತಿದ್ರು ಕಲ್ಗೆ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿ ಅವರು ಅಪ್ಪ ಸೈಡ್ ಅಬ್ಜಿ.
ಹಾ ಹಾ ಹ ಹಾ ಹಾ.
ಆರು ತಿಂಳಗ ಒಮ್ಮೆ ವರ್ಷದಲ್ಲಿ ಎರಡ್ ಸರಿ. ಎರಡ್ ಸಾರಿ ಗಾಲ್ ಗಜೆ ಚೇಂಜ್ ಮಾಡ್ತದ್ರ ಅಜ್ಜಾ. ಮತ್ತೆ ಎರಡ್ ಸಾರಿ ಕೊಡಸ್ತಾ ಇದ್ರರು ನಮ್ಗೆ ಹ್ಮ್.
ಹ್ಮ್ ಆತರ.
ತ್ತ ಇದ್ರ ಅವಾಗಿನ್ ನಜ್ಜೀರು.
ಹ ಹೌದಮ್ಮಿ ಇವಾಗ ಎಲ್ಲ ಹ ಚಾರ್ಜಿನ್ ಬಾಳ ನಾವು ಕಳ್ಕೊಂಡಬಿಟ್ಟಿದ್ದೀವಲ್ಲಾ. ಇವಾಗ ಗೊತ್ತಾಗ್ತಿದೆ ಅವ್ರ ಬೆಲೆ ಏನು ಅಂತ. ಎಲ್ಲರೂ ಮಾತಾಡ್ದ ಅಜ್ಜ ಅಜ್ಜಿ ಎಂತ ಮಾತಾಸ್ತಾಗ ನಮ್ಗೆ ಹಾಕಿಲ್ಲಪ್ಪಾ ಅನ್ಸ್ತತಿ. ನಮ್ ಕಡೆನೂ ಅಷ್ಟೇ ನಮ್ಮ ಅಪ್ಪನ ಕಡೆನೂ ಇಲ್ಲ ಅಮ್ಮನ ಕಡೆನೂ ಇಲ್ಲ ಇಬ್ರುೂ ಇಲ್ಲ ನಮ್ಗದ್ರು.
ಹ್ಮ್ ಹ್ಮ್.
ಹ ಸೇವ್ ಅಂದ್ರೆ ಇವಾಗ ಇನ್ನೊಬರ ಹಾ ಇನ್ನೊಂದು ಅಜ್ಜಿ ಇದೆ ಅಂದ್ರೆ ಫುಲ್ಲ ಅ ನೂರು ವರ್ಷ ಆಯಸ್ಸು ನಮ್ಮ್ ಅಜ್ಜಿಗೆ ಇರೋದು.
ಬಾಬಾ ಬಾಬಾ ನೋಡಿ ಎಷ್ಟು ಸ್ಟ್ರಾಂಗ್ ಎಷ್ಟು ದಿಟ್ಟಿದ್ದಾರೆ.
ಹ ಹೌದು ಅಂದ್ರೆ ಅವಾಗೆಲ್ಲಾ ಊಟನ ಹಂಗೆ ಅಲ್ಲ ಮೀ ಏನಾದ್ರು ಔಷಧಿ ಬೆರೆಸಿ ಇರ್ತಿದ್ದಿಲ್ಲಲ್ಲ ಹಂಗಾಗಿ ಎಲ್ಲಾ ಗಟ್ ತಿಂದು ಕಟ್ಟಿ ಮುಟ್ಟಾಗಿರ್ತಾರೆ ಆಯುಷ್ ಕುಡನು ಜಾಸ್ತಿ ಇರುತ್ತೆ ನಮಗೆಲ್ಲ ಎಲ್ಲ ಪ ಪಡಿ ಹಾಕದು ಔಷಧಿ ಹಾಕದು ಆತರ ತಿಂದು ತಿಂದು ನಮ್ಮ ಆಯುಷ್ ಕೂಡ ಅರ್ಧ ಆಯುಷ ಆಗ್ಬಿಡತ ನಮ್ದು.
ಹ್ಮ್
ಒಂದ್ ಅಂದ ಏನಾದ್ರೂ ತಿನ್ಲಿ ಅಜ್ಜಿ ಅಜ್ಜಂದ ಕೈ ತುತ್ತ ತಿನ್ನೋದೇ ಒಂದ್ ಚಂದ. ಅಜ್ಜಿ ಕೈ ತುತ್ತ ಇಲ್ಲಾ ಅಂದ್ರೇನೆ ಕಂಪ್ಲೀಟೇ ಆಗಲ್ಲ ಏನು. ಎಲ್ಲಾ ಅರ್ಧ ಅನ್ಸತೆ ಹಾ ಅಪ್ಪ ಅಮ್ಮನ್ ತಗಿಲ್ಲದ್ ಸಲಗೆ ಅವ್ರತ ಜಾ ಹ ಜಾಸ್ತಿ ಇರುತ್ತೆ. ಅವ್ರತ ಸಲಿಗೆ ಆಗ್ಲಿ ಅವ್ರ್ ಬೈದ್ರು ಹೊಡದ್ರು ಹಾ ಏನ್ ಮಾಡಿದ್ರು ಅವ್ರ ಅಜ್ಜ ಅಜ್ಜಿ ಇದ್ದಾಗೆ ಜಾಸ್ತಿ ನಾವು. ಅವ್ರ ಏನ ಬೈದ್ರುನು ನಮ್ನ ಹಾ ಬೈದ್ರುನು ಏನಾದ್ರು ಮತ್ತೆ ಹೋಗ್ಲಿ ಬಿಡ್ ಸಣ್ಣರಲ್ಲ ಅಂತ ಒ ವಾಪ್ಪಸ್ ಕರ್ಕಂತರ ನಾವ್ ಹಂಗಲ್ಲ ಅಪ್ಪ ಅಮ್ಮ ಏ ಇಷ್ಟ ಇವಾಗೆ ಹಿಂಗಾದ್ರೆ ಮುಂದೆ ಹೆಂಗೆ ಅಂತ ನಾವ್ ಅಂದ್ರೆ ಅವರ ಆತರ ಹೇಳಲ್ಲ. ಇಲ್ಲ ಇವಾಗಾದ್ರ ಆಗ್ಲಿ ಹಾ ಕಲಿತಾರೆ ಬಿಡು ಮುಂದೆ ಕಲಿತಾರೆ ಬಿಡು ಅಂತ ಹೇಳ್ತಾರೆ.
ಹ್ಮ್
ಆ ತರ ಬುದ್ಧಿ ಹೇಳ್ತಾರೆ ಅವರು ನಾವ್ ಆತರ ಮಾಡೋದೇ ಇಲ್ಲ ನಾವು ನಮಗು ಚಿಕ್ಕ ಚಿಕ್ಕ ವಯಸಿಂದನೂ ಅಜ್ಜ ಅಜ್ಜಿ ಊರಲ್ಲೆಲ್ಲ ಹೋಗ್ತಿದ್ವಲ್ಲ ಅವಾಗೆಲ್ಲಾ ಅವರು ಹಬ್ಬಾ ಯಾವಾಗ ಒಂದ್ಸತಿ ನಾವು ಸ್ವಲ್ಪ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗ್ ಬಂದ್ಬಿಟ್ಟ ವಾ ನಮ್ಮ್ ಅಜ್ಜ ಅಜ್ಜಿ ಅಲ್ಲೇ ಊರಲ್ಲೇ ಉಳ್ಕೊಂಡ್ ಬಿಟ್ರು ಆ ಅವ್ರಿದ್ದು ನಾವ್ ಯಾವಾಗ ಗಾದ್ರೂ ಒಂದ್ಸತಿ ಹೋದಾಗ ಸಿಹಿ ತಿನ್ಸ ತಿಂದೆ ಕಳಿಸ್ತಿದ್ದೆ ಇಲ್ಲ ನಮ್ಗೆ ಊರಿಗೆ.
ಹೌದು ಹಂಗ ಹೋದ್ರೆ ಚೆನ್ನಾಗೆ ಏನಂತಾರೆ ಕರ್ಚಿಕಾಯಿ ಎಳ್ಳು ಅತ್ರಾಸೆ
ಹಾ ಹೌದು ಹಾ.
ಈತರ ಎಲ್ಲ ಮಾಡಿ ಹ ಬುತ್ತಿ ಕಟ್ಕೊಂಡ್ ಕಳಸ್ತಾ ಇದ್ರು ನಮ್ಗೆಲ್ಲ. ಹ್ಮ್ ಅವಾಗ ನೋಡಿ ಚೆನ್ನಾಗಿ ತಂದೆಯವರು ತಂದೆ ತಾಯಿನ ನೋಡ್ ಕೊಂತಾ ಇದ್ರು ಮಗ ಮ ಸೊಸೆ ಎಲ್ಲಾರೂ ಇವಾಗ ಯಾರ್ ನೋಡ್ಕೊಂತಾರಿ ಯಾರ ಜೀವನ ಅವ್ರಿಗೆ ಕಷ್ಟ ಆಗ್ಬಿಟ್ಟಿದೆ.
ಹೌದೌದು ಇವಾಗ ಒಬ್ಬೊಬ್ರ ಇಬ್ಬಿಬ್ಬ್ರೆ ಇರಕ್ ಅದನ್ನು ಕೂಡ ಮಾಡ್ಕೊ ತಿನ್ನೋಕೆ ಇದ ಮಾಡ್ತಾರ ಇವಾಗ. ಅಷ್ಟೊಂದ ಇದ ಆಗ್ಬಿಟ್ಟಿದೆ ಇವಾಗಿರೋದ ಅವಾಗೆಲ್ಲ ಎಷ್ಟು ಅವಿ ಬ ಕೂಟು ಎಲ್ಲ ಎಲ್ಲಾದ್ರೂ ಇರ್ತಿದ್ರು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಆತರ ಎಲ್ಲಾ ಒಟ್ಟು ಕುಟ್ ಬಾ ಅನ್ನೋದ ಇರ್ತಿತ್ತು.
ಹಾಗೆ
ಇವಾಗೆಲ್ಲ ಇಬ್ಬಿಬ್ರ ಮೂವರಿರಕ್ಕೆ ಅದನ್ನೇ ಜಾಸ್ತಿ ಆಗ್ತಿದೆ ಇವಾಗ.
ಅದು ಖುಷಿನೇ ಬೇರೇ ಏನೇ ಕಷ್ಟ ಬರ್ಲಿ ಸುಕ್ ಬರ್ಲಿ ಒಂತರ ಹಿರಿ ಜೀವ ಅಂತ ಅಜ್ಜ ಅಜ್ಜಿ ಅವರೆ ಎಲ್ಲ ನ್ನ ಆ ನೋಡ್ಕೊತಿದ್ದೂ ಎಲ್ಲಾ ಮಾಡ್ತಿದ್ದು ಅವ್ರ ಕೈಯಲ್ಲೆ ಎಲ್ಲಾ ಜವಾಬ್ದಾರಿ ಕೊಟ್ತೀರ್ತಿದ್ದು. ಇವಾಗ ಆತರ ಆಗಂಗೆ ಇಲ್ಲ ಎಲ್ಲಾ ಅವ್ರವ್ರ ಡಿಸಿಷನ್ ಅವ್ರೇ ತಗೊ ದಾರೆ ಈಗೇನಾದ್ರೂ ಸಣ್ಣ ಮಕ್ಕಳಿಂದ ದು ದೊಡ್ಡೋರವರೆಗೂ ಅವರೇ ಈಗ. ನಮ್ ನಮ್ ನಾವ್ ಇದೀವಿ ಬಿಡು ನಾವ್ ನೋಡ್ಕೊತಿವಿ ಅಂತಾರ ಇವಾಗ.
ಹೌದೌದು ಇವಾಗ ಅವಾಗಾ ಅಜ್ಜಿ ತಾತನ ಹತ್ರ ಬೆಳೆಯೋದ ಮಕ್ಕಳು ಜಾಸ್ತಿ ಈಗ ಅಜ್ಜಿ ತಾತನ್ ಕಂಡ್ರೆ ಫ್ರೆಂಡ್ಸ್ ಜೊತೆ ಅವ್ರ ಇವ್ರ ಪಕ್ಕ ಅಕ್ಕಪಕ್ಕದಲ್ಲಿರೋ ಜೊತೆ ಅವ್ರ ಜೊತೆನೇ ಬೆಳೆದ ಜಾಸ್ತಿ ಆಗಿದೆ.
ಹೌದು ಈ ನಾವ್ಯಾ ತಗೊಳ್ರಿ ನಾವ ಅವಾಗೆಲ್ಲಾ ನಾವ್ ಅಜ್ಜ ಅಜ್ಜಿ ಜೊತೆಗೆನೆ ನಾವ್ ಬೆಳ್ದೀರೋದೂ. ಹೆಂಗ ಏನು ಅಂತ ಎಲ್ಲ ಅವ್ರ ಮಾಡ್ತಿರೋ ತಿಂಡಿ ಆಗ್ಲಿ ಊಟ ಆಗ್ಲಿ ಎಷ್ಟ ಇಷ್ಟ ಪಟ್ಟ ತಿಂತಿದ್ವಿ ಅಮ್ಮನ್ ಕೈ ರು ಚಿ ಬೇಡ ನಮ್ಗ ಅಜ್ಜಿ ಬೇಕು ಅಜ್ಜಿ ಬೇಕು ಅಂತ ಅಷ್ಟೊಂದ ಹಚ್ಕೊತಿದ್ವಿ ನಮ್ಮ್ ಅಜ್ಜರ್ನ ಈಗಿನ ಮಕ್ಕಳು ಆ ತರ ಇಲ್ವೆ ಇಲ್ಲ ಇಲ್ಲ ಅಜ್ಜಿ ಬೇಡ ಬಿಡ ಅಮ್ಮ ನಾವು ನಮ್ ಫ್ರೆಂಡ್ಸ್ ಜೊತೆಗ ಹೋಗ್ಬಿಡ್ತೀವಿ ನಂಗ ಗೆಳೆಯರ್ ಜೊತ ಜೊ ಆಟಾಡ್ಕೊಂಡ್ ಬರ್ತೀವಿ ಅಜ್ಜಜ್ಜಿ ಜೊತೆಗ ಆಟಾಡೋದಿಲ್ಲ. ಆತರ ಮಾಡ್ತಾರೆ ಈಗಿನ ಮಕ್ಳು ಎಲ್ಲಾ ಈಗಿಂದ ಏನಂದ ದ್ರೆ ಸ್ವಲ್ಪ ದೂರ ದೂರ ದೂರ ದೂರ ಆಗಿ ಆಗಿ ಹಂಗ ಆಬಿಟ್ಟಿದೆ ಇವಾಗೆಲ್ಲ.
ಅವ್ರ ಜೀನಾ ಜೀವನಾ ನೋಡಕೊಂಡು ನೋಡ್ಕೊಂಡಿ ಎಲ್ಲಾ ಕುಟುಂಬಗಳು ಅಷ್ಟು ಇರ್ತಿಲ್ಲ.
ಅವಾಗ ನಂಗೆ ಹಾ ಅಜ್ಜ ಅಜ್ಜಿನೂ ಯಾನಾದ್ರೂ ಅನಾಥ ಆಶ್ರಮ ಬಿಟ್ ಬರದು ಅವ್ರು ನೋಡ್ಕೋಳಕ್ ಆಗಲ್ದೇನೇ ಅವ್ರು ಎಷ್ಟೆಲ್ಲಾ ನೋಡ್ಕೊಂಡಿರ್ತ ತಾರ ನಮ್ಮನ್ನ ನಾವು ನೋಡ್ಕೋಲಕ್ ಆಗಲ್ದೆನೇ ಅವ್ರಿಗೆ ವಯಸ್ಸ ಆಗ್ತ ಆಗ್ತ ಅವ್ರನ್ನ ಮಾಡಕ್ ಆಗಲ್ದೆನೇ ಅವನು ಎಲ್ಲ ಅನಾಥ ಆಶ್ರಮಗಾಗ್ಲಿ ವೃದ್ಧಾಶ್ರಮಗಾಗ್ಲಿ ಬಿಟ್ಟ ಬಿಟ್ಟ ಬಂದು ಅವ್ರು ಎಷ್ಟು ಕಷ್ಟ ಪಡ್ತಿದಾರೋ ಏನೋ ಏನು ನೋಡ್ತಾ ಇಲ್ಲ ಈಗಿನ ಜನ. ಅದೆಲ್ಲಾ ನೋಡಕ್ ಆಗ್ತಿಲ್ಲ ನಮ್ ಕಣ್ಣಲ್ಲಿ ನಾವು ಬೇರೆಯವನ್ನೆಲ್ಲಾ ನೋಡಿ ಬೇಜಾರಾಗ್ತಿದೆ ನಮ್ಮ ಅಜ್ಜ ಅಜ್ಜಿ ಇದ್ದ ನಾವಾದ್ರೂ ನೋಡ್ಕೊತಿದ್ವಲ್ಲಪ್ಪಾ ಅನ್ನ ತರ ಬೇಜಾರಾಗ್ತಿದೇ ನಮ್ಗ ಈಗ. ಏನ್ ಮಾಡ ಹಂ
ಇವಾಗ ನೋಡ್ಕೊಳಲ್ಲ ಎಲ್ಲಾ ವೃದ್ಧಾಶ್ರಮ ಕಳಸ್ ಬಿಡ್ತಾರೆ ಪಾಪ ಅವ್ರು.
ಹ ಹೌದು ಅದೇ ಆಗ್ಬಿಟ್ಟಿದೆ ಇವಾಗಾ ಯಾಕೆ ಈ ತರ ಎಲ್ಲಾ ಆಲೋಚನೆಗಳು ಕೆಟ್ಟದಾಗ್ ಬರುತ್ತಿದೆ ಏನೋ ಮನಸ್ನಲ್ಲಿ ಗೊತ್ತಾಗ್ತಿಲ್ಲ.
ನಾಳೆ ಬೆಳಿಗ್ಗೆ ಅವರು ಮುದುಕರ ಆಗ್ತಾರೆ ಅನ್ನೋದು ನೆನಪಾಗ್ತಾ ಇಲ್ಲ.
ಹೌದು ಹಂಗೆ ಆಗ್ಬಿಟ್ಟಿದೆ ಇವಾಗ. ಇವಾಗ ಆತರ ಆಗ್ತ ಈಗ ಯಾಕ ಬಿಡ್ತಾರೆ ಸುಮ್ಮನೆ ಅವರು ಏನ್ ಕಷ್ಟ ಕಷ್ಟ ಪಾಡ್ ಅಲ್ಲಿನೂ ಕರೆಕ್ಟ ಟೈಮ್ಗ ಏನು ಸಮಯಕ್ ಸರಿಯಾಗಿ ಊಟ ಕೊಡ್ತದಾರೋ ಇಲ್ಲವೋ ನೋಡ್ಕೊತಾರೋ ಇಲ್ಲವೋ ಅದು ಗೊತ್ತಾಗಲ್ಲ.
ಉಹು
ಹ್ಮ್ ನಮ್ಮೆಲ್ಲ ಎಷ್ಟು ಕಷ್ಟ ಬಿಟ್ಟು ಹ್ಮ್ ಕಷ್ಟ ಬಿದ್ದು ಎಷ್ಟ ಚೆನ್ನಾಗ್ ನಮ್ಮನ್ ಸಾಕಿರ್ತಾರೆ. ಅಂತದ್ ಇವ್ರ ಯಾಕ ಆತರ ಆಲೋಚನೆ ಮಾಡ ಹ್ಮ್ ಈಗಿಂದ ಇರೋದು ಬರೀ ತಮ ಕೆಲ್ಸ ತಮ್ದೇ ನೋಡ್ಕೋಬೇಕು ತಾವ್ ಮಾಡದೇ ಹೆಚ್ಚು ಬೇರೆ ಯಾರ್ನು ನೋಡೋಕ ಆಗಲ್ಲ ತಮ್ಮ ತಿ ತಮ್ಮ ಮಕ್ಕಳು ಅಷ್ಟೇ ಜೀವನ ಆಗ್ಬಿಟ್ಟಿದೆ ಇವಾಗಿಂದಕ ಅಜ್ಜ ಅಜ್ಜಿ ಎಲ್ಲಿಗ್ ಹೋಗ್ಬೇಕು ಪಾಪ ಪಾ ಅವ್ರೆಲ್ಲಾ ವಯಸ್ಸ ಆಗ್ತಾ ಆಗ್ತಾ ನಾಳೆ ನಮಗೂ ವಯಸ್ ಸಾಗುತ್ತೆ ನಮ್ಮ ಮಕ್ಕಳು ಹಿಂಗೆ ಮಾಡ್ತಾರನ್ನೋ ಆಲೋಚನೆನೇ ಬರ್ತಿಲ್ಲ ಈಗಿನ ಜನಕ್ಕೆ.
ಯಾರು ಯಾರ್ ಇಟ್ಟಿದ್ದು ಅವ್ರೇ ತಿನ್ಬೇಕು ಅಂತಾರಲ್ಲ. ಅವ್ರದ ಅವ್ರೆ ತಿಂತಾರೆ ಜೀವನದ್ರಂಡ ಎಲ್ಲ ಅದೊರ್ದು ಕಟ್ಟಿಟ್ಟ ಬುತ್ತಿ ಅದು.
ಹೌದೌದು ನಾವು ಫೋನಲ್ಲಿ ಟಿವಿಲ್ಲಿ ಎಷ್ಟ ನೋಡಿದೀವಲ್ಲ ಏನು ಅಜ್ಜ ಅಜ್ಜಿನ್ ಕರ್ಕೊಂಡ್ ಹೋಗೋದು ವೃದ್ಧಾಶ್ರಮಗೆ ರೋಡ್ ರೋಡಲ್ಲೆ ಬಿಸಾಕಿ ದಾರಲ್ಲೇ ಬಿಸಾಕಿ ಗಾಡಿಯಲ್ಲಿ ಕರ್ಕೊಂಡ ಹೋಗಿ ಬಿ ಸಾಕಿ ಓದ್ತಿದ್ದಾರೆ ಸುಮ್ಮ್ನೆ ಏನ್ ಕಸದ ಬುಟ್ಟಿ ಮಾಡಿದಾರ ಅವ್ರನ್ನ ಮನುಷ್ಯ ಅಂದ್ಮೇಲೆ ಓನ್ ಸ್ವಲ್ಪ ಆದ್ರೂ ಮಾನವಿಯತೆ ಇರ್ಬೇಕಲ್ವಾ? ಅದ ಇಲ್ಲೇ ಇಲ್ಲ ಈಗಿನ ಜನಕ್ಕೆ. ಹೌದು ಅದು ಇಲ್ಲೇ ಇಲ್ಲ ಇವಾಗಿಂದ ಹಾ ಹಂಗಿಲ್ಲ ಯಾಕ ಮಾಡ್ಬೇಕು ಚನ್ನ ನೋಡ್ಕೋಬೇಕು ಅವ್ರನ್ನ ಚನ್ನ ನೋಡ್ ಕಂಡ್ರೆ ಮುಂದೆ ನಮ್ ನಮ್ಮ ಮಕ್ಳು ನಮ್ಮನ್ ನೋಡ್ಕೊಂತಾರ ಅನ್ನೋದ ಇರ್ಬೇಕ್ ಭಾವನೆ ಅದು ಬರ್ತಾ ಇಲ್ಲ ಈಗಿನರ್ಗೆ. ಏನ ಮಾಡ್ತಾರೋ ಏನು ಹಾ ಯಾಕ ಹಿಂಗ ಆಗ್ತಿದಾರೋ ಏನೋ ಹಾ ಅದೇ ಗೊತ್ತಾಗ್ತಿಲ್ಲಾ ಹ್ಮ್. ಒಂದೊಂದ ಏನ್ ತಿನ್ನಕ್ಕ ಕೊಟ್ರುನೂ ನಮ್ಗೂಡ ಎತ್ತಿಟ್ಟು ಫಸ್ಟ್ ನಮ್ಮ್ ಮೊಮ್ಮಕ್ಳು ಬರ್ಲಿ ತಡಿ ಕೊಡೋಣ ನಮ್ಮ್ ಮ್ಮೊಮ್ಮಕ್ಳು ಬರ್ಲಿ ತಡಿ ಕೊಡೋಣ ಒಂದ ಏನಾದ್ರು ಒಂದ್ ಚಾಕ್ಲೇಟ್ ಕೊಟ್ಟ ರೂನು ಒಂದ ಸಿಹ ತಿಂಡಿ ಕೊಟ್ರುನು ಅದ್ನ ಎತ್ತಿಟ್ಟ ಎತ್ತಿಟ್ಟು ಬಚ್ಚಿಟ್ಟ ಬಚ್ಚಿಟ್ಟ ಎಷ್ಟು ಚೆನ್ನಗ್ಗ್ ಕೊಡ್ತ ತಿದ್ರು ಅಜ್ಜ ಅಜ್ಜಿ ಇವಾಗ ಅದೆಲ್ಲಾ ನಾವು ಕಳ್ಕೊಂಡ್ಬಿಟ್ಟ ವಲ್ಲಾ ನಾವ ಕಳ್ಕೊಂಡರಿಗೆ ಗೊತ್ತ ಏನ್ ಬೆಳೆ ಅನ್ನೋದು ಇದ್ದವರ್ಗ ಏನ್ ಗೊತ್ತಾಗಲ್ಲ ಹಾ. ಕಳ್ಕೊಂಡರ್ಗೆ ಬೆಲೆ ಗೊತ್ತಿ ಏನಂತ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತ ಗೊತ್ತಾಗಲ್ಲ ಇವವಾಗಿನ್ನು ನಮ್ ಮಕ್ಕಳಾದ್ರು ಅಷ್ಟೇ ಅವ್ರ ಅಜ್ಜ ಅಜ್ಜಿನ ಇಷ್ಟ ಪಡ್ತಾರೆ. ಹಿಂಗಗೆ ಇರಪ್ಪಾ ನಾವು ಆತರ ವಯಸ್ಸಾದ್ರುನು ನಾವ ಇವಾಗಿಂದಾನೇ ಹೇಳ್ಕೊಡ್ತಾ ಇದೀವಿ ಅದ್ಕೊ ನೂ ಮುಂದೆ ಆಗ್ಲಿ ನಮ್ ಜೀವನಾನು ಅದೇ ತರ ಆಗ್ಬಾರ್ದು ಅಂತ ಈಗಿನ ಮಕ್ಕಳಿಗೆ ನಾವು ಮನೇಲಿ ಹೇಳ್ಕೊಡ್ಬೇಕು ಫಸ್ಟೂ ಈ ತರ ಮ ಕ್ಳು ಹ್ಮ ಚೆನ್ನಾಗ್ ಬೆಳಸ್ಕೊಂತ ಹೋಗ್ಬೇಕ್ ನಾವು ಇಲ್ಲ ಅಜ್ಜ ಅಜ್ಜಿನ ಮಾತಾಡ್ಸ್ರಿ ಚೆನ್ನಾಗಿರ್ರಿ ಅವ್ರ ಜೊತೆಗೆ ಆ ಹೊಡದಾಡ್ಬಾರ್ದು ಅವ್ರ ಅವ್ರ ಏನಾದ್ರು ತೊಂದ್ರೆ ಕೊಡ್ಬಾರ್ದು ಆತರ ಎಲ್ಲ ಹೇಳ್ಕೊತ ಹೋಗ್ಬೇಕು ಹಂಗಾದ್ರೆ ಹುಡುಗ್ರಿಗೆ ಹ್ಮ್ ಮುಂದೆ ಚೆನ್ನಾಗಿರ್ತಾರೆ ಎಲ್ಲ ಹ ಹ ಸರಿ.
ಹ್ಮ